ಹಲೋ ಹಲೋ ಹಲೋ ಹಾ ಕೇಳಿಸ್ತಾ ಇದ್ದೆ ಹೇಳಿ
ನಮಸ್ಕಾರ
ಹಾ ನಮಸ್ತೆ
ಹ ಹಾ
ನಾವು ಬಂದು ಒತ್ತು ಹತಾ ಇರೋದು ನೀವೇನು ಮಾಡ್ಕೊಂಡಿರೋದು
ನಾವು ಬಂದ್ಬಿಟ್ಟು ಓದ್ತಾ ಇದ ಇದ್ವಿ ಏನ್ತಾ ಇದ್ದೀರಾ ನೀವು ಏನ್ಓ್ತಾ ಇದ್ದೀರಾ ನೀವು
ನು
ವಿದ್ಯಾಭ್ಯಾಸ ಏನ್ ಮಾಡಾ್ತಾ ಇದ್ದೀರಾ ಓದ್ಕೊಂಡಿರೋದಂತ ಹೇಳಿದಿರಲ್ವಾ
ಹಾ ನಾವು ಇಂಜಿನಿಯರಿಂಗ್ ಮಾಡ್ತಾ ಇರೋದು ನೀವೇನ್ ಮಾಡ್ಕೊಂಡಿರೋದು
ಹಾ ನಾವು ಇಂಜಿನಿಯರಿಂಗ್ ಮಾಡ್ತಾ ಇೋದು ಯಾವ ಪದವಿ ಓದ್ತ ಇದೀರ
ಹ ನಾವು ನಮ್ದ ಎರಡನೇ ವರ್ಷದದಲ್ಲಿರದು ನೀವು
ನಮ್ಮದು ಇದು ಮೊದಲನೇ ವರ್ಷ ನಾನು ಸೇರಿಬಿಟ್ಟು ಎಂಟು ಹತ್ತು
ಹಾಂ ಹೌದಾ ಹಾಂ ಮತ್ತೆ ಪರೀಕ್ಷೆ ಯಾವಾಗ ನಿಮ್ಮದು
ನಮ್ದು ಪರೀಕ್ಷೆ ಇವರುತ್ತೆ ಇವಾಗ ಒಂದು ತಿಂಗಳಲ್ಲಿ ಇದೆ
ಇಲ್ಲ ನಮ್ದು ಇನ್ನೊ ಒಂದು ವಾರ
ಇನ್ನುೂ ಒಂದ್ ವಾರ ದನ ಹಾಗಾದ್ರೆ ರಜೆ ಇರ್ಬೇಕಲ್ವಾ ನಿಮಗೆ ಇವಾಗ
ಹಾ ಹಾ ಹೌದು ರಜೆ ಇದೆ ಓದ್ಕೊಳಕ್ ರಜೆ ಕೊಟ್ಟಿದ್ದಾರೆ
ಓದ್ತಾ ಇದ್ದೀರಾ ನೀವು ರಜದಲ್ಲಿ
ಇನ್ನುೂ ಇಲ್ಲ ಶುರು ಮಾಡಿ ಎಲ್ಲ ಮಾಡಬೇಕು
ಹ ಮತ್ತೆ ಹೇಗೆ ಹೇಗಿದೆ ನಿಮ್ಮ ವಿದ್ಯಾಭ್ಯಾಸ ನಾ ಗೊತ್ತಾ ಇದ್ದೀರಾ ಹೇಳಿ ಹೇಗಿದೆ ನಿಮ್ ವಿದ್ಯಾಭ್ಯಾಸ
ಚೆನ್ನಾಗ್ ನಡೀತಾ ಇದ್ದ
ಹ ಹಾ ಎಷ್ಟ ಅಂಕಗಳನ್ನ ಗಳಿಸತೀರಾ ನೀವು ಅಂದ್ರೆ ಮೊದಲನೇ ವರ್ಷ ಆ ಪಾಸ್ ಅದಿ ಅಲ್ವಾ
ಹಾ
ಉತ್ತೀರ್ಣರಾತ್ರಿ ಅಲ್ವಾ ಎಷ್ಟು ಎಷ್ಟು ಅಂಕಗಳನ್ನ ಗಳಸಿದರು
ಅ ಅದೆಲ್ಲ ವೈಯಕ್ತಿಕ ಆಗುತ್ತೆ ಅ ಇದೆಲ್ಲ ಹೇಳೋೊಂಡಿಲ್ಲ
ಹೇಳರಿಿ ಎರ್ಲಿ
ಅದೆಲ್ಲಾ ಹೇಳೋನಗಿಲ್ಲ
ಹ್ಮ ಸರಬುಡಿ ಮತ್ತೆ ಚೆನ್ನಾಗಿ್ ಓದ್ಕೂ ರ ನೀವು
ಹಾ ಹಾ
ಹ ನಿಮ್ಮ ಹಣ ಎಷ್ಟು ಕಟ್ತೀರಾ ನೀವು
ಹ್ಮ್ ನಾ ನಾವು ಬಂದು ನಮ್ದು ಗೌರ್ಮೆಂಟ್ ಆ ಸೀಟ್ ಆಗಿರೋದು
ಸರ್ಕಾರಿ ಆ ಹಾ ಅದುವಿನ
ಹಾ
ಸರ್ಕಾರಿ ಪದವಿನ
ಹಾ ಹೌದು ಆಗಿರೋದು ನಮ್ದು ನಮ್ದು ಹಣ ಬಂದು ಹೊರೆ ಕಟ್ಕೊಂತಾರೆ ಸರ್ ಕರೆದವರೆ ಕಟ್ತಾರೆ ನಾವು ಬಂದು ಏನ ನಾವು ಹಾಸ್ಟೆಲಲ್ಲಿ ಇರೋದಲ್ವಾ ನಾವು ಹಾಸ್ಟೆಲ್ದು ಮಾತ್ರ ಕಟ್ಟೋದು
ಹಾಸ್ಟೆಲಲ್ಲಿ ಇರ್ದಾ
ಹಾ ಹ ಹೌದು ಹೌದು
ಮತ್ತೆ ಎಲ್ಲಾ ಹಾಸ್ಟೆಲ್ ಎಲ್ಲ ಹೊಂದಾಣಿಕೆ ಆಯ್ತಾ ನಿಮ್ಗೆ
ಹಾ ಹೊಂದಾಣಿಕೆ ಆಗಿದೆ ಹಂಗೆ
ಆಹಾರ ಎಲ್ಲ ಚೆನ್ನಾಗಿದೆ ನ ನಿಮ್ಮ
ಇಲ್ಲ ಎಲ್ಲ ಆಹಾರ ಹ ಇಲ್ಲ ಅಷ್ಟೇನು ಚೆನ್ನಾಗ್ ಮಾಡಲ್ಲ ಇರುತ್ತಲ್ವ ಎಲ್ಲ ಹಾಸ್ಟೆಲಲ್ಲಿ ಹಂಗೆ ಅಲ್ವ
ಹ ಹಾ ಏಕ್ ನಿಮ್ಗೆ ಊಟ ಸೇರ್ತಾ ಇಲ್ವಾ ಅಲ್ಲರಲ್ಲಿ
ಹ ಅಂದ್ರೆ ಸೆಟ್ ಆಗ್ತಾ ಇಲ್ಲ ನಮ್ಗೆ
ಹ ಹಾ ನಿಮ್ಗೆ ಹೊಂದಾಳಿಕ ಆಗ್ತಿಲ್ಲಾ ನ ಹಾಗಾಯ್ತು
ಹಾ
ಹೋಗಿ ಮಾತಾಡ್ಬೋದಲ್ವಾ ನೀವು
ಎಷ್ಟ್ ಸರಿ ಮಾತಾಡಿದ್ರು ನು ಅದು ಹಂಗೆ ಸರಿ ಆಗ್ತಾ ಇಲ್ಲ
ಇಲ್ಲ ಕಾಲೇಜ್ ಪ್ರಿನ್ಸಿಪಾಲ್ರನ ಭೇಟಿ ಮಾಡಿ ಒಂದಸ
ಎಲ್ಲ ಎಲ್ಲ ಎಲ್ಲಾರನು ಭೇಟಿ ಮಾಡಿ ಆಯ್ತು ಯಾರು ನಾವು ಹೋಗಿ ಹೇಳದಾಗ ಮಾತ್ರ ಸ್ವಲ್ಪ ದಿನ ಚೆನ್ನಾಗಿ ಮಾಡ್ತಾರೆ ಆಮೇಲೆ ಮತ್ತೆ ಹಾಗೆ ಮಾಡ್ತಾರೆ
ಅದು ಬಿಡಿ ಆ ಮತ್ತೆ ಕಾಲೇಜಲ್ಲಿ ಸ್ನೇಹಿತರೆಲ್ಲ ಸಿಕ್ಕರ ನಿಂಗೆ
ಹಾ ಹಾ ಇದ್ದಾರೆ
ಹ ಮತ್ತೆ ಏನ್ ಚೆನ್ನಾಗಿದ್ದಾರಾ ಸ್ನೇಹಿ
ಹಾಂ ಚೆನ್ನಾಗೇ ಇದ್ದಾರೆ ಕಾಲೇಜ್ ಚೆನ್ನಾಗಿದೆ ಹಾಂ ಕಾಲೇಜಎಲ್ಲ ಚೆನ್ನಾಗಿದೆ
ಮತ್ತೆ ಶಿಕ್ಷಕರು ಹೇಗಿದ್ದಾರೆ
ಶಿಕ್ಷಕರನ್ನು ಚೆನ್ನಾಗೇ ಇದ್ದಾರೆ
ಚೆನ್ನಾಗ ಪಾಠ ಮಾಡ್ತಾರ ನಿಂಗೆ
ಹಾ ಮಾಡ್ತಾರೆ
ಎಲ್ಲಾ ಹೊಂದಾಣಿಕೆ ಆಯ್ತು ಆನಿ
ಹ ಎಲ್ಲ ಆಗಿದೆ ಆದ್ರೆ ಇದು ಮಾತ್ರ ಊಟದ್ ವಿಚಾರದಲ್ಲಿ ಮಾತ್ರ
ಹ ನೀವು ಎಲ್ಲಿ ಹಾಸ್ಟೆಲ್ ಅಲ್ಲಿ ಇರೋದು ಅಂದ್ರಿ ಅಲ್ವಾ
ಹಾ ಹಾಸ್ಟೆಲ್ ಅಲ್ಲಿ ಇರೋದು
ನ್ಯೂಸ್ ನೇಮಾ ಹಾಸ್ಟೆಲ್ಲ್ಲಿ ಎಷ್ಟ ಜನ ಇತಾರೆ ನೀವು ಒಬ್ಬರೇ ಇರ್ತೀರಾ
ಅಂದರೆ ನಮ್ಮ ರೂಮಲ್ಲ
ಹಾ ಅಂದ್ರೆ ನೀವು ಹಾಸ್ಟೆಲ್ ನಲ್ಲಿ ಇರ್ತೀರಾ ಅಲ್ವಾ
ಹಾ
ಹಾಸ್ಟೆಲ್ ಅಲ್ಲಿ ರೂಮ ರೂಮ ಅಲ್ಲಿ ಇರ್ತೀರ ಅಲ್ವಾ
ಹಾ ನಾವ್ ನಾವಿರೋದು ನಾಲ್ಕ ಜನಾ
ಹ ಹಾ ನೀವ್ ನಾಲ್ಕ ಜನಾ
ಹ್ಮ್
ನೀವ್ ನಾಲ್ಕ್ ಜನಾ ಅಂತ ಅಂದ್ರೆ ನಿಮ್ಮ್ ತರಗತಿಯವರೇ ಇರೋದಾ ನಾಲ್ಕ್ ಜನಾ
ಇಲ್ಲ ಇಲ್ಲ ಆ ಮೂರು ಜನ ನಮ್ಮ ತರಗತಿಯವರು ಇರೋದು ಇನ್ನೊಬ್ಳು ನಮ್ಗಿಂತ ಚಿಕ್ಕೋಳು
ನಿಮ್ಗಿಂತ ಚಿಕ್ಕೋಳ ನೀವ್ ನಾಲ್ಕ್ ಜನ ಹೊಂದಾಣಿಕೆ ಆಗಿದಾರಾ ನಿನಗೆ ನಿಮ್ಮಾ ಆ
ಹ
ಹಲೋ ಕೇಳಿಸತೆನಾ ನಿಮ್ಮಗೆ ಹಲೋ ಅದೇ ನೀವ ಹೇಳಿರೋ ಅಲ್ವಾ ನಾಲ್ಕಕ್ ಜನ ಇದೀವಿ ರೂಮ್ ಅಲ್ಲಿ ಅಂತ
ಇಲ್ಲ ಇಲ್ಲ ಅಂದ್ರೆ ನಾನ್ ನಾವ್ ಬಂದು ಇಬ್ರಷ್ಟೆ ಚೆನ್ನಾಗಿರೋದ್ ರೂಮ್ ಅಲ್ಲಿ ನಾನು ನನ್ ಇನ್ನೊಬ್ಳಿದ್ದಾಳೆ ನಿಧಿ ಅಂತ ಅವಳ ಇಬ್ರೆ ಚೆನ್ನಾಗಿರೋದು ಇನ್ನು ಇಬ್ರು ಅಷ್ಟೇನ್ ಇದಾಗಿಲ್ಲ
ಅದೇ ಚಿಕ್ಕೋಳ ಅಂದಲಲ್ವಾ ಅವ್ಳು ನಿಮ್ಮದ್ ನಿಮ್ ಜೊತೆಗೆ ಅಷ್ಟ ಮಾತಾಡಲ್ವಾ
ಇಲ್ಲ ಇಲ್ಲ ಅಷ್ಟೇನ ಮಾತಾಡಲ್ಲ
ಹಾ ಹಾ ಹ ಹ ಅದಾ ಮತ್ತೆ ನೀವೇ ಮಾಡ್ ಮಾಡ್ಕೋಬಹುದಲ್ಲಾ ಅಡಗಿ ನೀವ ಇಬ್ರು ಸೇರ್ಕೊಂಡು ಇವಾಗ ನೀವ ಹೆಂಗಿದ್ರು ಹೆಣ್ಮಕ್ಳಲ್ವಾ
ಆ ನಮ್ಗೆ ಆ ಇಲ್ಲ ಬರಲ್ಲ ನಮಗ್ ಇಬ್ಬರಿಗೂ ಅಡ್ಗೆ ಬರಲ್ಲ ನಮ್ಗ ಇಬ್ಬರಿಗೂ ಬರಲ್ಲ ಅಡ್ಗೆ
ಅಯ್ಯೋ ಅಧ್ಯಾಗಕಹಂಗೆ ನೀವ ಅಡ್ಗೆ ಕಲಿಬಹುದಲ್ಲವಾ
ಎಲ್ಲಾ ಅದು ನಂಗ ಕಲಿಯಕ್ ಆಸಕ್ತಿ ಇಲ್ಲ
ಬಹಳಷ್ಟು ಜನ ಅಡಗೆ ಮಾಡ್ತಾರ ಅಲ್ವಾ ನೀವ್ ಯಾಕ್ ಮಾಡ್ಕೊೊಳ್ಳಲ್ಲ ಅಡಿಗೆ ಆದ್ಬೇಡಿ ಅದ್ ಬಿಡಿ ಅದ್ ನಿಮ್ ಆಯತೆ ಕಬಿಡಿ ಅದ್ ನಿಮ್ ಆಯತೆ ಕಬಿಡಿ ಹ ಮತ್ತೆ ಹೇಳಿ ಕ್ರೀಡಾ ಕ್ರೀಡಾದಲ್ಲಿ ನಿಮ್ಗೆಏನಾದರು ಆಸಕ್ತಿ ಇದದೆನಾ
ಇಲ್ಲ ಇಲ್ಲ ಇಲ್ಲ ಇಲ್ಲ
ಹ ನಿಮ್ಗೆ ವಾಲಿಬಾಲ್ ಥ್ರೋಬಾಲ್
ಹಾ ಇಲ್ಲ ಇಲ್ಲ ಇಲ್ಲ
ಉದ್ಧಜಿಗಿತಾ
ಹಾ
ಎತ್ತರ ಜಿಗಿತಾ ಇದ್ರಲ್ಲಿ ಏನ್ ಆಸಕ್ತಿ ಇಲ್ವಾ ನಿಮ್ಗೆ
ಇಲ್ಲ ಇಲ್ಲ
ನಿಮ್ ನೀ ನೀ್ ಆಡ್ ನೀವು ನಿಮ್ ನೀವ್ ಆಡ್ತೀರಾ
ಹ್ಮ ಹಾ ನನ್ಗೆ ನಾನು ಆಡ್ತಾ ಇದ್ದೆ ಶಾಲೆ ಶಾಲೆಯಲ್ಲಿ ಆಡ್ತಾ ಇದ್ದೆ
ಹ್ಮ್
ಆದ್ರೆ ಇವಾಗ ಆಡ್ತಾ ಇಲ್ಲ ಇವಾಗ ಯಾವ್ದೇ ತರ ಆಟಗಳಗಳನ್ನು ನಾನು ಬರ್ತಾ ಇಲ್ಲ
ತ ಇದ್ರಿ ನೀವು
ಶಾಲೆಯಲ್ಲಿ ವಾಲಿಬಾಲ್ ಆಡ್ತ ತಾ ಇದ್ಲಿ
ಹಾ
ಆಹ ಬಾಲ್ ಎಸೆತಾಡ್ತಾ ಇದ್ವಿ
ಹ್ಮಞ
ಅಾದ್ ನಂತರ ಕಬಡ್ಡಿ ಆಡ್ತಾ ಇದ್ವಿ
ಹ್ಮ್
ಕ್ರಿಕೆಟ್ ನಲ್ಲಿ ಆಸಕ್ತಿ ಇತ್ತು ಕ್ರಿಕೆಟ್ ಆಡ್ತಾ ಇದ್ಿ
ಹ್ಮ್
ಇಷ್ಟು ಆಟಗಳನ ನಾವು ಆಡ್ತಾ ಇದ್ವಿ
ಹ್ಮ್ ಇವಾಗ ಯಾಕ ಆಡ್ತಿಲ್ಲ
ಇವಾಗ ನಾವು ಇಂಜಿನಿಯರಿಂಗ್ ಪದವಿ ಬಂದಪ ಅಲ್ವಾ ಇವಾಗ ಆಡೋಕೆ ಆಗಲ್ಲ ಅಷ್ಟು ಅಂದ್ರೆ ಇವಾಗ ಬಹಳಷ್ಟು ಓದ್ಕೊಳ್ಳೋದಿರುತ್ತೆ
ಹಾ ಹಾ ಹೌದಾ
ಹಂಗಾಗಿ ಆಹ್ ಆಸಕ್ತಿ ತೀರಲ್ಲ ಆಠ ಅಂತ ಹಂಗೆನ್
ಹಾ ನಿಮ್ಗ ಅಡ್ಗೆ ಮಾಡಕ್ ಬರುತ್ತಾ
ಹಾ ನಮ್ಗೆ ಸ್ವಲ್ಪ ಸ್ವಲ್ಪ ಬರುತ್ತೆ ಅಂದ್ರೆ ಬಹಳ ಏನ್ ಬರಲ್ಲ ಸ್ವಲ್ಪ ಸ್ವಲ್ಪ ಮಾಡ್ತಿರ್ತಕ್ಕ ಮೊಟ್ಟೆಗೆ ಇವಾಗ ಹಸರು ತಂತುಳಿ ಹಸವಿ ತನ್ಕೋಳಿ
ಹ್ಮ್
ಮಾಡ್ಕೊಂಡು ತಿನ್ನುೋವಷ್ಟು ಟು ಬರ
ಹಾ ಹಾಗೆ
ಅಡ್ಗೆ ಬತ್ತೆ ಎಲ್ಲಿ ಬರ್ತ ಹ ಹೇಳಿ ಏನ್ ಬರುತ್ತೆ ನಿಮ್ಗೆ
ನಮ್ಗೇನೂ ಬರಲ್ಲ ನಾವು ನಮಗೆ ಮ್ಯಾಗಿ ಮಾಡಕ್ ಬರುತ್ತ ಅಷ್ಟೆ
ಹಾ ಮ್ಯಾಗಿ ಯಾವತರ ಮಾಡ್ತೀರಾ ಹೇಳಿ
ಮ್ಯಾಗಿ ಅಂದ್ರೆ ಎರಡು ತರ ಮಾಡ್ಬದು ಬಹುದು ಅಂದ್ರೆ ಒಂದು ತರಕಾರಿ ಹಾಕ್ಲಾರದೆ ಮಾಡ್ಬಹುದು ಇನ್ನೊಂದು ತರಕಾರಿ ಹಾಕಿ ಮಾಡ್ಬಹುದು
ಮೊದ್ಲು ತರಕಾರಿ ಹಾಕ ಲಾರದೇ ಆ
ತರಕಾರಿ ಹಾಕ್ಲಾರ ದೇ ಅಂದರೆ ಏನೂ ಇಿಲ್ಲ ಒಂದು ಪಾತ್ರೆ ತಗೊಂಡು ಪಾತ್ರೆಯಲ್ಲಿ ನೀರು ಹಾಕಿ
ಮಲ್ಲ ಕೇಳಿ ಬೆಲ್ಲ ಕೇಳಿ ಮಲ್ಲ ಕೇಳಿ ಹ
ನೀರ್ ಹಾಕಿ ಆಹ ಆಮೇಲೆ ಅದು ಮ್ಯಾಗಿದು ಪುಡಿ ಬರುತ್ತಲ್ವಾ ನೀರ್ ಕುದಿಯೋ ಟೈಮಿಗೆ ಅದು ಮ್ಯಾಗಿ ಪುಡಿ ಹಾಕಿ ಕ್ಕಿ ನಮಗೆ ಉಪ್ಪು ಬೇಕು ಅಂತ ಮತ್ತ ಅಂದ್ರೆ ಉಪ್ಪಾಕಿ ಆಮೇಲೆ ಮ್ಯಾಗಿ ಹಾಕಿ ಕುದಿಸ ಬೇಕು ಅದು ಕುದ್ಮೇಲೆ ಅಷ್ಟೇ ಮುಗೀತು ಅದನ್ನು ತಿನ್ನೋದು
ಕುದ್ದ ಮೇಲೆ ಅಷ್ಟೇ ನೀವೇಏನ್ ಸರಿ ಹೇಳೇ ಇಲ್ಲ
ಮ್ಯಾಗಿ ನೀ ಒಂದು ಪಾತ್ರೆಯಲ್ಲಿ ನೀರ್ ನೀರಾಕ್ ನೀರ ಹಾಕ್ಬೇಕು
ಹಾ ಸರಿ
ಕುಡ್ಸುಬೇಕು ಅದು
ಅಂದ್ರೆ ಬೆ ಅದಕ್ ಬೆಂಕಿ ಹಚ್ಬೇಕಾ
ಹಾ
ಬೆಂಕಿ ಹಚ್ಬೇಕಾ ಕೆಳಗಡೆ ಪಾತ್ರೆ
ಹ ಅದುೂ ಗೊತ್ತಿರೋದೇ ಅಲ್ವಾ ಏನಾದ್ರು ಅಡಿಕೆ ಮಾಡ್ಬೇಕಂದ್ರೆ ಬೆಂಕಿ ಇರ್ಲೇಬೇಕು
ಎರ್ಲಾರ್ದೇ ಮಾಡಕ ಆಗತ್ೀ ಇವಾಗ ನೋಡಿ ಮಂಡ ಡಳ ಆ ಗಿರಿಮಿಟ್ಟಿ ಇವೆಲ್ಲಾ ಬೆಕ್ಕಿ ಇರ್ಲಾಡ್ದ ಮಾಡ್ತಾರೆ ನಾಾನಾ ನಾನ ಆತರ ಅನ್ಕೊಂಡೆ
ಕ್ಕೆಲ್ಲ ಮಾಡಬೇಕಂದ್ರೆ
ಹ ಹಾ ಹೌದಾದದು್ ಬಿಡಿ ಹೇಳಿ ಮ್ಯಾಗಿ ಮ್ಯಾಗಿ ಹೇಳಿ ಹೇಳ್ಕೊಡಿ
ಹಾ ಮ್ಯಾಗಿ ಮತ್ತೆ ಪಾತ್ರೆಗೆ ನೀರ್ ಹಾಕಿ ಅ ಅದು ಕುದಿಯೋ ಟೈಮ್ ಅಲ್ಲಿ ಮ್ಯಾಗ ದು ಪುಡಿ ಬರುತ್ತಲ್ವಾ
ಹ ಅದನ್ನ ಹಾಕ್ಬೇಕು ಅ ಅದನ್ನ ಹಾಕಿ ನಿಮಗ್ ಉಪ್ಪು ಬೇಕು ಅಂತ ಅಂದ್ರೆ ಉಪ್ಪು ಹಾಕೋಬೇಕು ಅದಾದ್ಮೇಲೆ ಮ್ಯಗಿ ಆ ಆಕಿ ಅದು ಒಂದ್ ಸ್ವಲ್ಪ ಕುದ ಕುದಿಯೋವರೆಗ ಬಿಡಬೇಕು ಕುದ್ಮೇಲೆ ಇದೆ ರೆಡಿ ಆಗುತ್ತೆ ಮ ಮ್ಯಾಗಿ ತಯಾರ ಆಗುತ್ತೆ ತಿನ್ಬೇಕುಷ್ಟೇ
ಹಾ ಹೌದಾ ಹ್ಮಞ ಹ್ಞ ಮತ್ತೆ ತಿನ್ನೋಕ್ ಚೆನ್ನಾಗಿರುತ್ತಾ ನ್ಯಾಗಿ
ಹಾ ಚೆನ್ನಾಗಿರುತ್ತೆ ಹೆ
ಅದು ಆ ಆರೋಗ್ಯಕ್ಕೆ ಒಳ್ಳೆದಲ್ವಾ ಅಂತಾರ ಅಲ್ಲ ಒಳ್ಳೇದ ಅಲ್ಲ ಅಂತಾರ ಅಲ್ವಾ ನಿ ಮತ್ತೆ ನೀವ್ ಹೇಳ್ತೀರಾ ನೀವ್ ಹೇಳ್ತೀರಾ ಮ್ಯ ಈ ತರ ಮಾಡಿ ಆತರ ಮಾಡಿ ತಿನ್ಬೋುದ
ಹಹ ಆರ ಆರೋಗ್ಯ ಒಳ್ಳೇದಲ್ಲ ಹೌದು ಬಟ್ ಆದ್ರೆ ನಾನ ನಿಮ್ ದಿನಾ ತಿನ್ನಿ ಅಂತ ಹೇಳಿ
ಸರಿ ಬಿಡಿ ನಾನ್ ನಿಮಗ್ ಯಾವಾಗಾದ್ರೂ ಸಿಗ್ತೀನಂತ
ಹ್ಮ್